ಹಲೋ.
ಹಲೋ.
ನಮಸ್ತೆ.
ಸರ್ ನಮಸ್ಕಾರ ಸರ್ ಕೇಳತಾ ಇದ್ದೇನೆ ಸ
ಹಾ ಕೇಳ್ಸದ ಮೇಡ ನಿಮ ಕೇಸದಾ
ಹಾ ಈಗ್ ಕೇಳಸ್ತಾ ಇದ್ದದೆ ಹೇಳಿಿಸ ಆರಾಮಿದೀವಿ ಸರ್ ನೀವು ಆರಾಮಿದ್ದೀರಾ ಸರ್ ಆರಾಮವಿ ಸರ್ ಮಳೆ ಹೆಂಗಿದೆ ಸರ್ ಆ ಕಡೆ ನಿಮ್ ಸೈಡ್ ಸರ್ ನಿಮ್ಮ್ ವಾಯ್ಸ ಸ್ವಲ್ಪ ಡಿಸ್ಟಬ್ ಪೆನ್ಸಿದೆ ಯಾಕೋ
ಅಷ್ಟೆ
ಮಳೆ ಈಗ ನಾವು ಈ ಕಡೆ ನಮ್ಮ ನಮ್ಮ ಸೈಡೆಲ್ಲೂ ಮಳೆ ತುಂಬ ಇದೆ ಸರ್
ಹೌದ
ಹಾ ಸರಿ
ಅ
ಆ ಕಡೆ ಹೆೇಂಗಿದೆ ಸರ್ ನಿಮ್ಮ ಸೈಡ್ ಹೆೇಂಗಿದೆ ಸರ್ ಮಳೆ
ಇಲ್ಲ ಇಲ್ಲ ನಮ್ ಕಡೆ ಯ್ದ
ಅಯ್ಯೋ ಆಕ್ಚುಲಿ ನಿಮ್ ಸೈಡ್ ಜಾಸ್ತಿ ಬರ್ಬೇಕಾಗಿತ್ತು ತ್ತಲ್ಲ ಸರ್ ರೈತರೆಲ್ಲ ನಿಮ್ಮ ಸೈಡೇ ಜಾಸ್ತಿ ಇರೋದು ಮಳೆ ಬೇಕಾಗಿರೋದು ನಿಮಗಳಿಗೆ
ಹೌ
ಹ್ಮ ಸರ್ ನೀವು ಬೆಳೆ ಬೆಳೀತಿರಲ್ಲ ಅದು ಮಳೆ ನೀರ್ ಮೇಲೆ ಡಿ ಪೆಂಟ್ ಇದೀರ ಏನು ಪಂಪ್ಸೆಟ್ ಮೇ ನಾದ್ರೂ
ಏ ಇಲ್ಲ ಮೇಡಮ್ ಮಳೆ ನೀರ ಮೇಲೆ ಡಿ ಮೇಡಮ್ ಮಳೆ ಬಂದ್ರೆ ತಾನ ಅಲ್ಲಿ ನಮ್ಗೆ ಡಾಮ್ ತುಂಬ ಹದು
ಹಾ ಸರ್
ಹಾ ಮಳೆ ಬಂದ್ರೆ ಅಲ್ಲಿ ಡ್ಯಾಮ್ ತುಂಬುತ್ತೆ ಡ್ಯಾಮ್ಂದ ನಮಿ ನೀರ್ ಬರ್ತಾರೆ ಯಾವಾಗ ಬಟ್ ಮಳೆನೇ ಇಲ್ದ ಹಂಗಿದ್ರೆ ಬೆಳೆ ಹಂಗ್ ಬರ್ತ್ರಿ ಪಂಪ್ಸೆಟ್ ಅಂದ್ರೆ ಪಂಪ್ಸೆಟ್ ಎಲ್ಲಿ ಬರ್ತಾರೆ ನೀರ್ ಆ್ ನೀರ್ ಬಂದ್ರೆ ತಾನ ಅದಕ್ ಕೂಡ ಪಂಪ್ಸೆಟ್ ನೀರ್ ಬರೋದು ಬಟ್ ಬೋರ್ ಇ
ಹಾ ಸರ್ ಸರ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಳೆ ನಿಮಗೆ ಜಾಸ್ತಿ ಬಂದ್ರೆ ಯೂಸ್ ಆಗುತ್ತಾ ರೈತರಿಗೆ ಯೂಸ್ ಆಗುತ್ತೆ ಆಾ ಸರ್ ಮಳೆಗೆ ಕಾಮನ್ ಆಗಿ ಬಂದ್ರೆ ಯೂಸ್ ಆಗುತ್ತಾ
ಜಾಸ್ತಿ ಒ
ಅದೇ ರೈತರ ಸಮಸ್ಯೆ ಹೆಂಗಿರುತ್ತೆ ಸರ್ ಅವ್ರಿಗೆ ನೀರು ಜಾಸ್ತಿ ಬೇಕಾಗುತ್ತಾ ಏನ ಯಾವರೇಜ್ ಆಗಬೇಕ ುತ್ತಾ ಅಥವಾ ನೀರ್ ನಿಲ್ಲಿಸಕೊಳ್ಳಕ ಏನಾದ್ೂ ನಿಮ್ ಹೊಲ ಗಳಲ್ಲಿ ನಿಮ್ಮ ಊರಲ್ಲಿ ಏನಾದ್ೂ ಗುಂಡಿಗಳು ಏನಾದ್ರು ಮಾಡ್ಕೊಂಡಿರ್ತೀರಾ
ಇಲ್ಲ
ಕ್ಯಾಜುವಲ್ ಆಗಿ ರೈತರೆಲ್ಲ ನಿಮ್ ಸೈಡ್ ಹೆಂಗ್ ಬಳಸ್ತಾರೆ ಸರ್ ನೀರನ್ನ ಮಳೆ ನೀರು ಯಾವ ಅನುಕೂಲ ಇದೆ ಬೆಳೆ ಬೆಳೆಯಕ್ಕೆ ಯಾವ ಅನುಕೂಲ ಇದೆ
ಹೊಸಪೇಟೆಯಲ್ಲಿ ತುಮಂಗಭದ್ರ ಡ್ಯಾಮ್ ಅಂತ ಮಾಡಿದ ಅಲ್ಲಿಂದ ಕೆನಾಲ್ ಟೈಪ್ ಮಾಡಿ ನೀರ್ ಬಿಡ್ತಾರೆ ಆ ನೀರ್ ಬಂದ ಹ್ಮ ಮೇಲೆನೆ
ಹಾ ಸರ್ ಸರ್ ವಾಯ್ಸ್ ಕಟ್ಗಗ್ತೈತೆ
ಹ
ಹೇಳಿ ಸರ್
ಹೊಳ
ಹಾಂ ಹಾಂ ಸರ್
ಹ ಹ ಹಲೋ
ಹಾ ಹೇಳಿ
ಮೇಡಮ್ ಕೇೇಳಸಿದೆೇನೆ
ಆ ಇಗ್ ಕೇಳಿಸ್ತಾಇದೆ ಹೇಳಿ ಸ
ಹಲೋ
ಸರ್ ಕೇಳಿಸ್ತಾ ಇದೆ ಸ್ವಲ್ಪ ಕಟ್ ಕಟ್ ಕೇಳಿಸ್ತಾ ಇದೆ. ಹೇಳಿ
ಹಲೋ
ಸರ್ ಕೇಳಿಸ್ತಾ ಇದೆ ನನಗೆ ನಿಮಗ್ ಕೇಳಿಸತಾ ಇಲ್ವಾ? ಹಲೋ
ಮೇಡಂ
ಸರ್ ಮಾತಾಡಿ ಕೇಳಸುತ್ತೆ ಬೇರೆ ಕಾಲ್ ಬಂದ್ರೆ ಕಟ್ ಮಾಡಿ ಕಾಲ್ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ
ಬೇರೆ ಕಾಲು ನಿಮ್ದಲ್ಲ ಈ ಕಾಲ್ ಕಟ್ ಮಾಡ್ಬಿಡ್ರಿ ಈ ಕಾಲ್ ಕಟ್ ಮಾಡಿದರೆ ಮತ್ತೆ ತೊಗೊಳಲ್ಲ ಕಂಟಿನ್ಯೂ ಮಾತಾಡಿ ಹಂಗೆ ಹೇಳಿ ಸರ್ ಹೇಳಿ ಸರ್ ರೈತರ ಪ್ರಾಬ್ಲಮ್ಸ್ ತೊಂದರೆಗಳು ಏನೇನು ಇರ್ ಬಹುದು ಸರ್ ಅವ್ರು ಮಳೆ ನೀ ನೀರ್ನಿಂದ ಏನೇನ್ ತೊಂದ್ರೆಗಳು ಅನ್ಭೋಸ್ತಾರೆ ಅ ನೀರಿಲ್ಲದೆ ಹಾ ಸರ್
ಆಮೇಲ್ ಮಳೆನೇ ಬೇಕಾಗುತ್ತೆ
ಹಾ ಸರ್
ಹೇಳಿ ಸ ಸರ್ ಬೇರೆ ಕಾಲು ಬಂದ್ರೆ ಕಟ್ ಮಾಡಿಬಿಡಿ. ಹೇಳಿ ಸರ್
ಹಲೋ ಕೇಳ್ಸ
ಕೇಳಿಸ್ತದೆ ಹೇಳ್ರಿ ಸರ್ ಸರ್ ಆದ್ರೆ ರೈತರು ಇತ್ತೀಚೆಗೆ ಬಹಳ ಕಷ್ಟ ಪಡ್ತಾ ಇದ್ದಾರಲ್ಲ ಸರ್ ಕ ಮಳೆ ಬರೋ ಟೈಮ್ಮೆಲ್ಲಿ ಮಳೆ ಬರ್ತಾ ಇಲ್ಲ.
ಹ ಹೌದೌದೌದ
ಅ ಬೆಳೆ ಬರೋ ಟೈಮಲ್ಲಿ ಬೆಳೆ ಬರ್ತಾ ಇಲ್ಲ.
ಹ ಟೈಮ್ ಸರಿ ಅಂದ್ರೆ ಇಲ್ಲ ಮೇಡಮ್ ಟೈಮ್ ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವ ಬಟ್ ಅದ್ರಿಂದಾನೇ ಈಗ ರೈತರು ಮೂರ್ ಬೆಳೆ ಬೆಳೆದ ಬಿಟ್ಟು ಒಂದೇ ಬೆಳೆ ಬೆಳೆಕತಾರ. ಫಸ್ಟ ಎಯ ಮೂರ್ ತಿಂಗಳಿಗೋಂದಾದರು ಮೂರ್ ಬೆಳೆ ಬರ ಬೆಳತಿದ್ರಿ ಮಳೆಗೆ ಮೊದ್ಲಿಗೆ ಮೊದ್ಲಿಗೆ ಅಂದ್ರೆ ಅವಾಗ ಎಲ್ಲಾ ತರದ್ದ ಸ್ವಲ್ಪ ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು. ಯಾವಟೈಮಲ್ಲ ಮಳ ಬರಬೇಕ ಅಂದ್ರ ಅದೇ ಟೈಮಲ್ಲಿ ಬರ್ತಿ ಬಟ್ ಇತ್ತೀಚೆಗೆ ಆ ಟೈಮ್ ಅಲ್ಲಿ ಬರ್ತಿಲ್ರೀ. ಹೆಚ್ಚ ಕಡಿಮೆ ಆಗ ಬರಕತದೆ ಅದ್ರಿಂದ ಈಗ್ ಕಡಿಮೆ ಆಗ್ತವ್ರಿ.
ಹೌದು ಸರ್ ಸರ್ ಅದು ಎಲ್ಲ ಮಳೆ ಕರೆಕ್ಟಾಗಿ ಬಂದು ಬೆಳೆ ಕರೆಕ್ಟಾಗಿ ಬಂದು ಎಲ್ಲ ನಿಮಗೆ ಫ ಅಸಲೆೆಲ್ಲ ಕರೆಕ್ಟ್ ಟೈಮಿಗೆ ಕೈ ಸಿಕ್ಕಿದ ಮೇಲೆ ಸರ್ ರೈತರಿಗೆ
ಹಾ
ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಇರಲ್ಲ ಬೆಲೆ ಇರಲ್ಲ.
ಅದೊಂದ ಇರಲ್ಲ ಮೇನ್ ಫಸ್ಟ್ ಅದು ಮಾರ್ಕೆಟಿಂಗ್ ದೇವೆಲ್ಪ್ ನಮಗ್ ಬೆಳೆ ಕೈ ಬರ ಬೆಳೆ ಇನ್ನಾ ಫಸ್ಟ್ ನಾಟಿ ಮಾಡ್ದಾಗ ರೇಟ್ ಇರ್ತ್ರಿ ಆ ಮ ಬೆಳೆ ಕಡಿಗ ಕೈ ಬಂದಾಗ
ಬೆಲೆ ಕಡಿಮೆ ಇರುತ್ತೆ ಅವಾಗ ಅಂತ ಮೂಮೆಂಟ್ ಅಲ್ಲಿ ಏನ್ ಮಾಡ್ ಮತ್ತೆ ಏನ್ ಮಾಡ್ತಾರೆ ಸರ್ ನಮ್ಮ್ ರೈತರು ಜಾಸ್ತಿವರೆಗೆ ನಮ್ ನಿಮ್ಮಊರ್ ಸೈಡ್ ಎಲ್ಲ.
ಅದಕ್ಕಂತ ಹೇಳಿ ಈಗ ಕೆಲವೊಬ್ರು ಸ್ವಲ್ಪ ನಮ್ಗೆ ಏನಾದ್ರು ಉಳಿಯ ಮೂಮೆಂಟ್ ಐತಪ್ಪ ಅಂದ್ರೆ ಸ್ವಲ್ಪ ಸ್ಟಾಕ್ ಮಾಡ್ಕೊಳ್ತಾರ ಇಲ್ಲ ಪ್ಪಾ ನಾವ್ ಈಗ ಆ ಕಡೆ ಈ ಕಡೆ ಎಲ್ಲ ಅವ ಈಗ ಲೇಬರ್ಗ ಅದೆಲ್ಲ ಕೊಡ್ಬೇಕಪ್ಪ ಅಂತಂದ್ರೆ ಮತ್ ಬಂದಷ್ಟ ಆಗ್ಲ ಅಂತೇಳಿ ಮತ್ತೆ ಕೊಟ್ಟು ಅದೇನೈತೆ ಎಲ್ಲಾ ಸ್ವಲ್ಪ ಎಲ್ಲಾ ಲಾವದೇವಿಗಳ ನಾ ಮಾಡ್ಕೊಂತಾರೆ ಮೇಡಮ್. ಹಂಗೆ ಸ್ಟಾಕ್ ಮಾಡಕ್ಕ್ ಆಗಲ್ಲ ಹೆಚ್ಚಿಗೆ ಆಯ್ತಪ್ಪ ಅಂದ್ರ ಮಾತ್ರ
ಅದು ಮುಂಚೆ ರೇಟ್ ಗೊತ್ತಾಗುತ್ತಾ ರೈತರಿಗೆ ಮುಂದೆ ಜಾಸ್ತಿ ಆಗ್ಬೋದು ಆಗ್ಬೋದು ಆಗ್ದೇನೂ ಇರ್ಬೋದಲ್ಲ.
ಅಂದ್ರೆ ಹೇಳ್ತಾರೆ ಮೇಡಮ್ ಬಟ್ ಅದರಿಂದ ಸ್ವಲ್ಪ ಮುಂದೆ ರೇಟ್ ಆ ಆಗ್ಬಹದು ಅಂತ ಕೆಲವೊಂದು ಸ್ವಲ್ಪ ಆ ಹ ಊಹಾಪೋಗಳು ಇರ್ತವೆ ಆಮೇಲೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ತಿಳಿಸ್ತಾರೆ ಒಂದ್ ಎರಡು ದಿನನ ಸ್ಟಾಕ್ ಮಾಡ್ರಪ್ಪಾ ನೋಡೋಣ ಅಂತ. ಕೆಲವರು ಸ್ಟಾಕ್ ಮಾಡಿ ಅಂತಾರೆ ಕೆಲವರು ಕೊಟ್ಬಿಡ್ರಿ ಅಂತಾರೆ ಬಟ್ ನಮ್ಗೆ ಹೆಚ್ಚಿಗೆ ಬಂದ್ರ ಒಂದಂದು ಅರ್ಧ ಕೊಟ್ಟ ಅರ್ಧ ಉಳಿಸಿಗ್ಯಂತ ಇಲ್ಲಾ ಅಂದ್ರೆ ಸ್ಟಾಕ್ ಮಾಡ್ತಾರೆ ಇಲ್ಲ ಎಲ್ಲ ಕೊಟ್ ಬಿಡ್ತಾರೀ ಅಷ್ಟೇ ಹ.
ಹಂಗಾಗ್ ಮತ್ತೆ ನಮ್ ರೈತರು ಸಫರ್ ಆಗಲ್ಲ ಸರ್ ಹಂಗಿದ್ರೆ ಅವರಿಗೆ ಬೆಳೆಯದೇ ಖರ್ಚೆ ಒಂದಿರುತ್ತೆ ಅವರು ಅನುಬೊಸ್ ನೋವುಗಳೇ ಒಂದಿರುತ್ತೆ ಅವ್ರಿಗ್ ಬರೋ ಬೆಲೆನೇ ಒಂದ್ ಇರುತ್ತೆ ಈ ರೀತಿ ಆದ್ರೂ ತೊಂದರೆ ಆಗುತ್ತಲ್ಲ ಸರ್ ಅವರಿಗೆ.
ಸಫರ್ ಆಗ್ತಾರೆ ಮೇಡಮ್ ಈಗ ಯಾಕಂದ್ರೆ ಅವ್ರು ಕಷ್ಟಪಟ್ಟು ಆರ್ ತಿಂಗಳ ಮೂರ್ ತಿಂಗ್ಳ ಬೆಳೆ ಬೆಳೆಸಿರುತ್ತಾರೆ. ಅದಕ್ ತಕ್ಕಂಗ ಅವ್ರಿಗೆ ರೇಟ್ ಬಂದಿಲ್ಲಪ್ಪ ಅಂತಂದ್ರೆ ಮತ್ತ್ ಅವರು ಸಫರ್ ಆಕ್ತಾರೆ. ಅದೇ ಅವ್ರ ಬೆಳೆ ಬೆಳೆಸಿದಂತ ಫಲಕ್ಕ ಅವ್ರಿಗೆ ತಕ್ಕಂಗ ರೇಟ್ ಬಂದ ಬೆಲೆ ಬಂದೈತಪ್ಪ ಅಂತಂದ್ರೆ ಅವ್ರ್ ಖುಷಿ ಇರ್ತಾರೆ. ಬಟ್ ಆದ್ರೆ ಆ ರೇಟ್ ಗೆ ಹೆಚ್ಚು ಕಡಿಮ ಕಡಿಮೆ ಆಯ್ತಪ್ಪ ಅಂದ್ರೆ ಅವ್ರು ಸಫರ್ ಆಗ್ತಾರೆ ಯಾಕಂದ್ರೆ ಅವ್ರು ಕಷ್ಟಪಟ್ಟ್ ಮಾಡಿರ್ತಾರೆ ಹಗಲು ರಾತ್ರಿ ಅನುಲಾರದಂಗ ಹೊಲಕ್ಕ್ ಹೋಗಿ ಟ್ರಾನ್ಸ್ಫರ್ ಅಂದ್ರೆ ಮತ್ತೆ ಕರೆಂಟು ಮತ್ತ ಆಮೇಲೆ ಈ ಕೆನಲ್ ನೀರ್ ಅವೆಲ್ಲ ಬರ್ತಾವಲ್ಲ ರಾತ್ರಿ ಎಲ್ಲಿ ಹೋಗ್ತಾರ ರಾತ್ರಿ ಕರೆಂಟ್ ಕೆಲವೊಬ್ರು ಬೋರ್ ನೀರ್ ಅಂದ್ರಲ್ಲ ಅವ್ರು ಕರೆಂಟ್ ಹೆಚ್ ಕಡಿಮ ಬರ್ತಾವ ಅವ್ರು ಹೋಗ್ಬೇಕ ನೈಟ್ ಅಲ್ಲೇ.
ಹೌದು ಸರ್. ಹ ಅವ್ರರಿಗೆ ಅಬ್ ಬಂದ್ರೆ ಚನ್ ಚೆನಾಗಿರದ್ ಬಟ್ ಆದ್ರೆ ಕ್ಯಾಸುವಲ್ ಆಗಿ ನಮ್ಮ್ ರೈತರಿಗೆ ಅದು ಸಿಕ್ತಾ ಇಲ್ಲಲ್ಲ ಸರ್ ನಮ್ಮ ಇಂಡಿಯಾದ ನಮ್ಮ್ ಭಾರತದಲ್ಲಿ ಅವ್ರು ಬೆಳೆಯೋದು ಹಂಡ್ರೆಡ್ ಪರ್ಸ ಸೆಂಟ್ ಆಗಿದ್ರೆ ಅವ್ರ್ ಕೈ ಸಿಕ್ತಾ ಇರೋದು ಬರೀ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅಷ್ಟೇ ಅನ್ಕೊತೀನಿ. ಮಧ್ಯದಲ್ಲಿ ದಲ್ಲಾಳಿಗಳಿಗೂ ಒಂದು ತಳ
ದಲ್ಲಾಳಿದಂತ ಇರ ಮೇಡಮ್ ಅವ್ರು ನಾವು ಇಲ್ಲಿ ಆರ್ ತಿಂಗಳು ಕಷ್ಟಪಟ್ಟು ಬೆಳೆ ಬೆಳಸ್ಕೊಂಡು ಹೋಗಿವಿ ಅಂದ್ರೆ ಅವ್ರ್ ಐದ್ ನಿಮಿಷದಲ್ಲೆ ಅಲ್ಲಿ ದಳ್ಳಾಳಿ ಬಟ್ಟಿ ತಾರ ಮೇ ಈ ಕಡೆಯಿಂದ ಮಾಲ್ ಆ ಕಡೆ ಟ್ರಾನ್ಸ್ಫರ್ ಮಾಡಕ ಅಲ್ಲೇ ಆಗ್ತೇವ್ರಿ. ಅವ್ರು ನಾವ್ ಆರ್ ತಿಂಗ್ಳ್ ಬೆಳೆಸಿದ್ ಬೆಳೆಯನಾ ಅವ್ರು ಕೇವಲ ಬರೇ ಐದ್ ನಿಮಿಷದಲ್ಲಿ ಅವ್ ತಗೊತಾರೆ ಅದು ನಮಗೆ ಮತ್ ನಮ್ಮೇಲೆ
ಸರ್ ಅಂದ್ರೆ ಡೈರೆಕ್ಟ್ ಆಗಿ ಮಾಲ್ ಡೈರೆಕ್ಟ್ ಟ್ಟಾಗಿ ಸೇಲ್ ಮಾಡಕ್ ಬರಲ್ಲ ಅಂತೀರಾ
ಇಲ್ಲ ಮೇಡಮ್ ಡೈರೆಕ್ಟ್ ಆಗಿ ಸೇಲ್ ಮಾಡಕ್ ಅಂದ್ರೆ ಇಲ್ಲ ಮೇಡಮ್ ದಲ್ಲಾಳಿಗಳು ಬರಬೇಕಲ್ಲ ಮೇನು ಅವರಿಂದನು
ಅವ್ರಿಂದಾನೇ ಹೋಗ್ಬೇಕಂತೀರ ರೈತರ್ ರೈತರಾಗೆ ತೈದ್ದಾರಾ ಮೇಲೆ ಬರೋರು ಮಧ್ಯದಲ್ಲಿ ಮಾಧ್ಯವೇ ಇರ್ತಾನೇ ಇರ್ತಾರ ಅಂತೀರ.
ಮಧ್ಯ ರೈತ ರೈತರಾಗಿ ಇರ್ತಾರೆ ಬಟ್ ಮಧ್ಯದಲ್ಲಿ ದಲ್ಲಾಳಿ ಬರ್ತಾರಲ್ಲ ಅವ್ರ್ ದಲ್ಲಾಳಿ ಆಗಿರಲ್ಲ ಮೇಡಮ್ ಅವ್ರ್ ದಲ್ಲಾಳಿ ಆಗೇ ಅವರು ಓನರ್ ಆಗ್ತಾರೆ ಹಾ ಓನರ್ ಆಗಿ ಅವರೇ ಕೆಲವು ಒ ಮುಂದೆ ಪರಿಸ್ಥಿತಿ ಇಲ್ಲ ಅವ್ರ ಕೈಯಿಂದನೂ ಒಂದ ಇಪ್ಪತ್ತ ಜನ ಕೆಲ್ಸ ಮಾಡಂಗ ಅವ್ರ ಆಗ್ತಾರ. ಬಟ್ ನಾವು ಏನಿದ್ರ ರೈತರ ರೈತರ ಆಗ್ತಾರ ಇವ್ರ ಹ್ಮ.
ಈಗ ಸರ್ ಕೆಲ ಒಂದ್ಸತಿ. ಫುಲ್ಲು ಪ್ರವಾಹಗಳು ಬಂದ್ಬಿಡ್ತಾವ ನೀರು ಕೆಲವೊಂದ್ಸತಿ ಫುಲ್ ಬಿಸಿಲ ಬಿದ್ದು ಒಣಗ ಹೋಗ್ತಾವ ನೀರೇ ಇಲ್ಲದೆ ಕೆಲವೊಂದ್ಸತಿ ಏನೋ ಹುಳ ತಿಂದನೋ ಏನೋ ರೋಗ ಬಿದ್ದನು. ಬೆಳೆ ಲಾಸ್ ಆಗ್ತವೆ ಅಂತ ಟೈಮಲ್ಲಿ ಗೌರ್ಮೆಂಟ್. ಟ ಕೆಲವೊಂದು ಪರಿಹಾರ ಸ್ಕೀಮ್ಗಳು ಅಂತ ಮಾಡಿದಾರಲ್ಲ ಸರ್. ಅದ ಕರೆಕ್ಟ ಆಗ ದಕ್ಕುತ್ತೆ ಅಂತೀರಾ ರೈತ್ರಿಗೆ.
ಮಾಡಿದ್ದಾರೆ ಮೇಡಮ್ ಬಟ್ ಅದು ಸರಿಯಾಗಿ ದಕ್ಕಲ್ಲ ಮೇಡಮ್ ರೈತರಿಗ ಬರಲ್ಲ. ಯಾಕಂದ್ರ ಅವಗಿನ ಪೂರ್ತಿ ಅವರು ಬಂದ ಹೇಳ್ತಾರೆ ಅದೇನ ಐತಿ ಎಲ್ಲ ಮಾಡಸ್ತಾರೆ ಅವರ ಹೇಳಿ ಹೋಗ್ತಾರೆ. ಅದ ಹೇಳಿದ್ಮೇಲೆ ನಾವು ಅದೆಲ್ಲ ಮಾಡ್ಬೇಕ. ಎಲ್ಲ ಡಾಕ್ಯು ಪೇಪರ್ ಎಲ್ಲ ಕೊಟ್ಟ ಅವ್ರು ಎಲ್ಲ ಇದ ಮಾಡ್ಬೇಕಲ್ಲ ಅದೆಲ್ಲ ನಾವು ಖರ್ಚ ಸುನೆ ನಮ್ಮಿಗೆ ಆ ಅವ್ರ ಹೇಳಿದ್ ಪ್ರಕಾರ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಡಕ್ಕೆ ರೈತರು ಹ್ಮ ಅದೆಲ್ಲಾ ಕೊಡ್ಬೇಕ್ ರೆಡಿ ಮಾಡಿ ಕೊಡ್ಬೇಕ ಅಂದ್ರ ಅವ್ರಗ ಒಂದು ಏನಿಲ್ಲ ಅಂದ್ರ ಒಂದು ಎನ್ನೂರಿಂದ ಒಂದ್ ಸಾವಿರ ರೂಪಾಯಿ ತನಕ ಖರ್ಚಾಗತ್ರಿ. ಹ ಆ ಖರ್ಚು ಮಾಡಿದ ಇದು ದುಡ್ಡನು ಬರಲ್ಲರಿ ಅವ್ರ ಹತ್ರ ಸುಮನ ತಗೊಂಡೋಗಿ ಅಲ್ಲಿ ಅಪ್ಲಿಕೇಶನ್ ಕೊಡೋದ್ರಿಂದ ಕೊಡದು ಜವಾಬ್ದಾರಿ ಅಷ್ ಟೇ ಬಟ್ ಅದು ಅವ್ರು ಏನು ಬೆಳೆಯನ ಅಷ್ಟೇ ಪರಿಹಾರ ಕೊಡ್ತ ಅಂತ್ರ ಅದ ಬರಲ್ಲ. ಸುಮ್ಮನೆ ಹೇಳಿ ಹೋಗ್ತಾರೇ ಆಶ್ವಾಸನೆ ಕೊಡ್ತಾರ ಅಷ್ಟೆ.
ಬರಲ್ಲ ಇದುವರೆಗ ಯಾರಿಗೂ ಆತರ ಮುಟ್ಟಿಲ್ಲ ಅಂತಿರ.
ಎ ಇಲ್ಲ ಇಲ್ಲ ರೀ ಇದುವರಿ ಯಾವ್ದು ಮಟ್ಟಿಲ್ಲ. ಇಲ್ಲಿ ಒಂದ ಹದನೈದ ಇಪ್ಪತ್ತ ವರ್ಷದಿಂದ ರೈತರ ಹೇಳ್ತಾದರ ಯಾರಿಗು ಬಂದಿಲ್ಲಪ್ಪಾ ಅಂತಾ.
ಹಾ ಸರ್ ಕಷ್ಟ ಆಗುತ್ತೆ ಸರ್ ಈ ತರ ಇದ್ರೆ ನಂಬ ರೈತರ ಹಾಗೆ ಇರ್ತಾರ ಬಡವರ ಬಡವರ ಆಗೆ ಇರ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ ರೈ ತ್ರು ಸಹ ಅವರ ಒಲಗಳನ್ನ ಎಲ್ಲ ಕಷ್ಟಪಟ್ಟು ಮಾಡಲಾರ್ದಾನೆ. ಜಾಗಗಳು ಮಾಡ್ತಾ ಇದಾರೆ ಫ್ಲ್ಯಾಟ್ಗಳು ಮಾಡ್ತಾ ಇದ್ದಾರ ರಿಯಲ್ ಎಸ್ಟೇಟ್ಗಳು ಮಾಡ್ತಾ ಇದಾರೆ.
ಅದು ಅಂದ್ರ ರೈತ ಅಂದ್ರ ರೈತ ಮಾರಲ್ಲ ಮೇಡಮ್ ರೈತ್ ತುರು ಅಂತಂದ್ರ ಈಗ ಬೆಳೆ ಕಷ್ಟಪಟ್ಟು ಮಾಡಿ ಮಾಡಿ ಅದ್ರಲ್ಲಿ ಬೆಳೆ ಸಿಕ್ಕಿಲ್ಲಪ್ಪ ಅಂತಂದ್ರೆ ಕೆಲವೊಬ್ರು ಈಗ ಸಿಟಿ ಇರ್ತಲ್ರಿ. ಹಳ್ಳಿ ಊರು ಸಿಟಿ ಅಂತ ಇರತ್ತಲ್ಲ ಸಿಟಿ ಆ ತರ ಇದ್ದ್ರು ನೀವ ಹೇಳ್ದಂಗೆ ಅವು ಈ ಮಾಡ್ಕೊತರಿ. ಹೇಳಿದ್ ಪ್ರಕಾರನೇ ಅವರು ಸೈಟ್ ಬಿಸ್ನಸ್ ಅದು ಇ ಅಂತ ಹೇಳಿ. ರಿಯಲ್ ಎಸ್ಟೇಷ ನ ಮಾಡ್ಕೊಂತಾರೆ ಬಟ್ ಅದರಿಂದ ಮಾಡ್ಬೇಕಂತೇಳಿ ಅವರ ಎಲ್ಲಾ ಹೊಲದ ದ ಎಲ್ಲ ಲೆವೆಲ್ ಮಾಡಸಿ ಫ್ಲಾಟ್ ಗಳನ ಹಾಕೊತಾರೆ. ಬಟ್ ಆದ್ರೂನು ಅವರ ಬಿ ಬಿತ್ತಂದ ಬೆಳೆಯ ಭೂಮಿಯನ ತಾಯಿನ್ನ ಅವ್ರ ಮಾರ್ಕೊಂಡಾಗ ಆತ್ರಿ. ಅನ್ನ ಬೆಳೆಯ ಭೂಮಿನ ಅವರು ಮಾರ್ಕೊಂಡಂಗ ಆಗತ್ತೆ ಬಟ್. ಆದ್ರೂನು ಈಗ ಕಾಲಕ್ ತಕಂಗ ಅಂದ್ರ ಅವರು ಬದುಕ್ಬೇಕಲ್ರೀ ಮತ್ ಅವರು ಬದುಕೋಕ್ ಅದನ್ನ ದಾರಿ ಹಡ್ಕೊ ತ ಯಾಕಂದ್ರ ಈ ಮಳೆ ನೀರು ರೈತರ ಅಂತ ರೈತರ ನಂಬಕೊಂಡ ಇರ್ತಾರೆ. ಟೈಮ್ ಸರಿ ಮಳೆ ಬರಲ್ಲ ಟೈಮ್ ಸರಿ ಅವ್ರಿಗ ಬೆಲೆ ಸಿಗಲ್ಲ. ಅದ್ರಿಂದಾಗಿ ಅವ್ರು ಇದ ಮಾಡ್ಕೊ ತಾರಿ ಹ್ಮ ಬಟ್ ಹಳ್ಳಿ ಊರಲ್ಲಿ ಅಂತಂದ್ರ ಅದಕ್ ತಕ್ಕಂಗ ಅಲ್ಲೇ ಬೆಲೆ ಬೇ ಬೇರೆ ಆಗತ್ತೆ ಇಲ್ಲಿ ಸಿಟಿ ಬೆಲೆ ಬೇರೆ ಆಗ ತ್ತೆ ಬಟ್ ಅವ್ರ ಅವ್ರ ಪರಿಸ್ಥಿತಿ ತಕ್ಕಂಗ ಅವ್ರ ಅನುಕೂಲ ತಕ್ಕಂಗ
ಹ್ಮ ಬಟ್ ನಮ್ಮ ರೈತರ ಇತ್ತೀಚಿನ ದಿನಗಳಲ್ಲಿ ಗೊಬ್ಬರನ್ನು ಸ್ವಲ್ಪ ಹಿಂದೆ ಮುಂದೆ ಯೂಸ್ ಮಾಡ್ತಾ ಇದ್ದಾರ ನ ಅಂದು ನಾನು ಯಾವದೋ ಒಂದು ಇದರಲ್ಲಿ ಆರ್ಟಿಕಲ್ ಅಲ್ಲಿ ಓದಿದ್ದೆ ಸ ಬಟ್ ಅವರು ಕ್ವಾಲಿ ಗೊಬ್ಬರಗಳು ಕ್ವಾಲಿಟಿ ಇದು ಯೂಸ್ ಮಾಡ್ತಾ ಇದ್ದಾರೆ ಸರ್ ಅವರು.
ಇಲ್ಲ ಮೇಡಮ್ ಕ್ವಾಲ್ಟಿ ಗೊಬ್ಬರನೇ ಯೂಸ್ ಮಾಡ್ತಾರೆ. ಬಟ್ ಚಿ
ಬಟ್ ಕೆಮಿಕಲ್ಸ್ ತುಂಬಾ ಯೂಸ್ ಮಾಡ್ತಾ ಇದಾರೆ. ಅಂತಂದು ಕೇಳಿ ಬಂತು ನನಗೆ
ಹ್ಮ್ ಕೆಮಿಕಲ್ಸು ಅದಕ್ ತಕ್ಕಂಗೆ ಮಾಡ್ತಾರೆ ಮೇಡಮ್ ಅದಕನ್ ಪರವಾಗಿಲ್ಲ. ಹ್ಮ ಸರಿ ಮೇಡಮ, ಓಕೆ ಮೇಡಮ್
ಓಕೆ ಸರ್, ಓಕೆ-